ಹಾಂ
ಹ್ಮ ನಮಸ್ತೆ ರೀ ಸರ್
ಹ್ಮ್ ನಮಸ್ತಪ್ಪಾ ಚೆನ್ನಾಗಿದ್ಯಾ
ಹಾ ಚಲಿ ನೀವ
ಹಾ ನಾ್ ಚೆನ್ನಾಗಿ ಟೀಪ್ಪ ಆಯ್ತಾ
ಹಾ ಇಲ್ರಿ ಸರ್ ನಿಮ್ದು
ಹಾ ನಮ್ದ್ ಆಯ್ತು ದನಪ ಈಗವಾಗ ಇವಾಗ ತಾನೇ ಕುಡ್ಕೊಂಡ್ ಬಂದ್ಬಿಟ್ಟೆ ಯರ್ಗೋಗಿ ಊಟ
ಹಾ
ಹ್ಮ್ ಏನ್ ಏನ್ ನಡಿದೆ ಸಮಾಚಾರ
ಏನಲ್ರೀ ಒಂದು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಮಾಡೀವ್ರ ಸರ್
ಹ್ಮ್
ಅದ್ರ ಬಗ್ಗೆ ಸ್ವಲ್ಪ ಮ ನಿಮ್ ಮಾಹಿತಿ ಕೊಡ್ಕೋಬೇಕಿತ್ತು ನಾವು ನಿಮ್ಗ ಏನಾನ ಮಾಹಿತಿ ಇದ್ರೆ ಹೇಳ್ರಿ ನಮ್ಮನ್
ಅದೇ ನಾವ್ನು ಮಾಡಿದ್ಯಲ್ಲ ಕೃಷಿ ಸಾಕಾಣಕಿ ಇವಾಗ ನಾವ್ನು ಮಾಡ್ತಾ ಇದ್ದು ಒಂದು್ ಐದು ವರ್ಷ ಇದ ಕುರು ಸಂಗಣಿಗೆ ಮಾಡಕುಂತ
ಆ ರೀ
ಹ ನಮ್ಗುನು ಒಂದು ಒಳ್ಳೆ ಲಾಭ ಸಿಕ್ಕದ ಅದ್ರಾಗ
ಹಾ ರೀ
ಹಾ ಪಫಸ್ಟಗೆ ನಿನ್ ಹತ್ರ ನೀನು ಓನಾಗಿ ಬಂಡವಾಳನ ಹಾಕಿಬೋದು ಅದ್ಕ್ಕ
ಓನಾಗಿ ಎಷ್ಟು ರಿಸ್ಕ್ ತಗೋದಿಲ್ಲ ಅಂತ ಅಂತ ಅಂದ್ರ ನೀನು ಗೋರ್ಮೆಂಟ್ ಸಬ್ಸಿಡಿ ಲೋನು ತೊಗೋಬಹುದು
ಅದು ಸಬ್ಸಿಡಿ ಎಷ್ಟ್ ಬರ್ಬಹದ್ರೀ ಅಂದ ಆದ್ರ
ಹ್ಮ್ ನೀವು ಎಷ್ಟು ಕುರಿ ಸಾಣಿಕೆ ಮಾಡ್ತೀರಿ ನಿಮಲ್ಲಿ ಕೆಪಾಸಿಟಿ ಎಷ್ಟ ಅದ ನಿಮ್ದು ಜಾಗ ಎಷ್ಟ ದ ಅದ್ರ ಮೇಲೆಲ್ಲ ಹೋಗುತ್ತ
ಹೌದ್ರಿ
ಹ್ಮ್ ಕೆಪಾಸಿಟಿಷ್ಟು ನೀವು ಎಷ್ಟು ಮೈಂಟೈನ್ ಮಾಡ್ಬೋದ್ರಿ
ಹ್ಮ್ ನಾವಂದ ಐವತ್ತ ಅರ್ವತ್ತು ಮಾಡ್ಬೋದ್ರಿ
ಹ್ಮ್ ಐವತ್ತ ಅರವತ್ತು ಕುರಿ ಕೆಪಾಸಿಟಿ ಮಾಡಿಟದ ಅಂತಂದ್ರೆ ಒಂದು ಮೂರ್ ಮೂರ್ ಲೈ ನಾ ಐ ತನ ಸಿಗತ್ ರೀ ನಿಮ್ಗೆ
ಆ ಐದು ಲಕ್ಷ ತನ ರಿ
ಹ್ಮ್ ಐದ್ ಲಕ್ಷ ತನ ಸಿಗತದ ಅದ್ರ ಒಂದ್ ಅರವತ್ತ ಹಂಗ ಸೆಡ್ಗೆ ಬ್ತದ
ಯಾ ರೀ
ಹ ಉಳಕಿದ್ದ ಮತ್ ಕುರಿ ತರ್ಬೇಕಲ್ಲ ಕುರಿ ಒಂದು ಮೂರ್ ನಾಲ್ಕಕ್ ಹೋಗುತ್ತ
ಅದು ಕುಡಿ ಒಂದೊಂದು ಈಗ ಸಣ್ಣ ಇದ್ದಾಗೆ ತರ್ಬೇಕ ಏನ್ರು
ಇಲ್ಲ ಸಣ್ಣ ಇದ್ದಾಗತ್ ನೀ ತಂದೆ ಅಂತಂದ್ರ ಅವವುಕ ನನ್ಗ ಮೈಂಟೈನ್ ಮಾಡುದು ಮೈನ್ಟೈನ್ಮೆಂಟ್ ಜಾಸ್ತಿ ಆಗಿಬಿಡ್ತವ ಅಕ್ಕ
ಅವಗ ದಿನ ಫುಡ್ಡು ಆರಾಮರ ಎಲ್ಲ ಅದೆಲ್ಲ ಇದು ಮೈಂಟೆನೆನ್ಸ್ ಜಾಸ್ತಿ ಆಗ್ಬಿಡುತ್ತಲ್ಲ ಸ್ವಲ್ಪ ಹ ಒಂದು ಐದು ಐದ ತಿಂಗಳಿಂದ ಆರು ತಿಂಗಳ ಇರ್ತಾವಲ್ಲ
ಹಾ ಮರಿ
ಹ ಮೂರ್ ನಾಲ್ಕ್ ತಿಂಗಳು ಮರಿ ಮೂರು ನಾಲ್ಕ್ ತಿಂಗಳು ಮರಿನ ತರವಕ್ ನೀನು
ಹಾ ಹೌ ರೀ ಮರೀ ಈಗ ಅಲ್ಲಿ ಬಜಾರ್ದಾಗ ಬರ್ತವೇನ್ರೀ ಇಲ್ಲಿ ನಾವ್ ಎಲ್ಲನ ಲೋಕಲ್ ತಗಬೋದ್ರಿ
ಹ್ಮ್ ಹ್ಮ್ ಇಲ್ಲಿ ನಿಮ್ಮ್ ಹತ್ತರದಲ್ಲಿ ಮಾರ್ಕೆಟ್ ಇರುತ್ತಲ್ಲ ಕುರಿ ಮಾರ್ಕೆಟ ಆ ಮಾರ್ಕೆಟ್ಗೆ ನೀವು ಹ ಆ ಮಾರ್ಕೆಟ್ ನೀವು ಭೇಟಿ ನಡ್ಬೇಕು ಅಲ್ಲಿ ಬೇರೆ ಬೇರೆ ತರದ ಮರಿಗಳು ಎಲ್ಲ ಬಂದಿರ್ತಾವ ಹ ನೀನ್ ಅಲ್ಲಿ ನೋಡ್ಕೋಬೇಕು ನೀನ್ ಎಷ್ಟು ಮರಿ ತಗೋತೀವಿ ಅಲ್ಲಿ ಎಲ್ಲಾ ಡಲಲ್ಲಿ ಇರ್ತಾರ ದ ದಲಾಳಿಗಳು ಇರ್ತಾರ
ಹಾ ರ
ಹ್ಮ್ ಅವ್ರತ್ರ ಮಾತಾಡ್ಬಿಟ್ಟು ನೀನು ತಗೋಬೇಕಕ್ ಮರಿಗಳ ನಾನ ಇನ್ ಎಷ್ಟು ತಗತಿ ಅಂತ ಅಂದ್ಬಿಟ್ಟು
ಅದು ಅದು ಆಹಾರ ಏನೇಏನ್ ಹಾಕ್ಬೇಕ್ರೀ ಅಕ ಊಟ
ಹ್ಮ ಅದಕ್ಕ ಹಿಂಡಿ ಅಂತ ಬರ್ತದ ಮತ್ತ ಬೇರೆ ಬೇರೆ ಕಡೆಯಿಂದ ಆ ಮತ್ ಹ್ಮ್ ಫುಡ್ನ ಐತಿ ಮತ್ತ್ ಮೆೇಕೆಜೋಳ ಹಾಕ್ತಾರ ಸಜ್ಜಿ ಹಾಕ್ತಾರ
ಹದ
ಹ ಬೇರೆ ಬೇರೆ ತರ ಪದಾರ್ಥ ಎಲ್ಲ ಬೇಸ ಹಾಕ್ತಾರ ಅದಕ್ಕೆಲ್ಲ ಮತ್ತೆ ನೀವು ಹಸರು ಉುಲ್ಲೆ ಮೇಯಸ್ಬೇಕಾಗತ್ತದ
ಹಾಂ ಸುರಲ್ ರೀ ಅಂದ್ರೆ ನೀವು ಒಂದ ದಿನ ಖರ್ಚು ಎಷ್ಟು ಬರ್ಬೋದ್ರೀ
ಒಂದ್ ದಿನ ರ್ಚಕೋಣಪ್ಪಾ ಒಂದ್ ಮರಿಯಿಂದ ಏನಿಲ್ಲಾಂದ್ರ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಅಂದ್ರ ಬಂದೇ ಬರ್ತ
ಒಂದು್ ಮರಿಗ್ರೀ
ಹ್ಮ್ ಒಂದ ಒಂದ್ ಮರಿ ದಿನಕ್ಕೆ ಖರ್ಚ ಅಂದ್ರೆ ಅಷ್ಟು ಬಂದೇ ಬರ್ತ
ಅದಕ್ಕ ಏನ್ ಇ ಇಲ್ಲಲ್ರರಿ ಅಪಾಯ ಬರೋದ ಏನ
ಹ್ಮ್ ಬರ್ತಾವ ನೀವು ಮಾಡಿರ್ಕಂತ ವಾತಾವರಣದ ಮೇಲೆ ಹೋಗುತ್ತ ಅಥವಾ ಲೆಂಗ ಆ ಸರಿಯಾದಾಗ ಕೆರೆ ಹಳ್ಳ ಮತ್ತ ಅದ್ರ ತಿಪ್ಪೆ ಗುಂಡಿ ಅವೆಲ್ಲ ಇದ್ವು ಅಂದ್ರೆ ಅಲ್ಲಿವೆಲ್ಲ ಹುಳ ಉಪ್ಪಟ್ಟಿ ಅವೆಲ್ಲ ಹ ನೆಡತಕ್ಕಂತ ವಾತಾವರಣದ ಮೇಲೆ ಓದ್ತ ನೋಡಪ್ಪ ಇಲ್ಲಿ ಸಡ್ ಮಾಡ್ಬೇಕಂದ್ರೆ ಚಲೋ ಪ್ ಸ್ರ
ಹಾಂ ಇಲ್ಲಿ ಎಲ್ಲೇ ನಾ ಹೊಲದಾಗ ಮಾಡಿದ್ರೆ ನಡ್ತಿತ್ತೇನ್ ರೀ ನೀ
ಹಾ ಹೊಲ್ದಾಗ್ ಮಾಡಿದ್ರೆ ಬೆಸ್ಟ್ ಮಾಡಪ್ಪ ಊರನಕಿಾ ಹೊಲ್ದಾಗ್ ಮಾಡಿದ ಅಂದ್ರೆ ಬೆಸ್ಟ್ ಅ ಯಾಕಂದ್ರೆ ಚಲ ವಾತಾವರಣ ಇರದ ಕುರಿ ಸ್ವಲ್ಪ ದಷ್ಟಪು್ವಾಗಿ ಬೆಳಿತತದ ಅದಕ್ ಬೇಕಾದಂತ ಆಹಾರ ಇಲ್ಲಿ ನೀ ಹೊಲದಲ್ಲ ಬೆಳಿಬೋುದು ರ ರಾಜನಗ ಜಾಸ್ತಿ ದಿನ ಹೋಗೋದು ಬರೋದ ಆಗಿಲ್ಲ ಅಂತಂದ್ರೆ ಹೊಲ್ದಲ್ಲೇ ಹಾಕ್ಬೋದು
ಹೊಲ್ದಾಗ್ಯ ರೀ
ಹ್ಮ ಅಲ್ಲಲ್ಲೇ ಆಗ್ತದ
ಹ್ಮ್ ಅದು ಈಗ ಎಷ್ಟ ಎ ಅಡಲ್ರರಿ ಅವ್ದ ಶ್ಯಾಂಡ್ ಬರ್ತದಲ್ರಿ ಎಷ್ಟ್ ದೊಡ್ಡದ ಕಟ್ಬದ್ರಿ
ಹ್ಮ್ ನೀ ಸಡ್ ನೀನ್ ಎಷ್ಟು ಕುರಿಗಳು ತಗೋತ ನೋಡಪ್ಪಾ ಅದ್ರ ಮ್ಯಾಲ ಹೋಗತ್ತೆ ನನ್ಗ ಒಂದ್ ಹ್ಮ ನಲ್ವತ್ ಕುರಿ ತಗೊಂಡ ಅಂದ್ರ ನೀನ್ ಏನಿಲ್ಲ ಅಂದ್ರೆ ಒಂದ ಎರಡು ಪ್ಲಾ ಎರಡು ಪ್ರಾರ್ಡ್ದ ಓಿಸಸ್ಬೇಕಾಗತ್ತೆ ನೀನು ಮತ್ತತ್ ಅದಕ್ಕೆಲ್ಲಾ ನಡುವ ನಡುವ ಎಲ್ಲ ಕಂಬ ನಡು ಹಾಕಿ ಮ್ಯಲ್ ಪಾತ್ರ ಸಾಕ್ ರ ಪತ್ರ ಸಾಕ್ಬಹುದು ನೀನು ಮತ್ತ ಮೇಲೆ ಅನ್ಸ ಬರುತ್ತ ಅನ್ಸ ಹಾಕ್ಬಹುದು ಕುರಿ ನೆಳ್ಳಿರ್ಲ ಒಂದ ದಿವಸ ತಂಪನಗ ಇರುತ್ತಂತಂದ ದಿವಸದಿಂದ ನೀನು ಗೋಡೆನ ಕಡ್ಗೋಬಹುದು ನೀನ್ ನೀನ್ ಯಾವ ತರ ಮಾಡ್ದ ಆ ತರ ಮೇಲೆ ಖರ್ಚ ಹೋಗುತ್ತೆ ನೋಡಪ್ಪಾ ನೀನ್ ಖರ್ಚಾಗ ಮಾಡ್ತೆ ಆತರ ನೀನ್ ಜಾಸ್ತಿ ದೂರಸ್ತಿ ಇರ್ಬೇಕಕ್ ಅಂತಂದಿಸ್ ನೀನ್ ಗೋಡನ ಸಟ್ಕೋಬಹುದು
ಹೌದ ರೀ ಅದದು ಗೌರ್ ಟ್ ಲೈಸಿ ಬರ್ತೈತೆ ನ್ರ ಅದು ಸೈಡ್
ಹಾ ಗೋರ್ಮೆಂಟ್ ಕಿ ನೀವು ಅದೇನ ಸಬ್ಸಿಡಿ ಏನ ತೋದರ ನೀವು ಸಬ್ಸಿಡಿ ಒಳಗೆ ಬರ್ತ ಇದೆಲ್ಲ ಅಮೌಂಟ್ ಎಲ್ಲ ಸಡ್ಡು ಆ ಕುರಿಗಾರ ಆ ಕುರಿಗಳು ತೋ ಕೆ ಎಲ ಒ ಮಣ ಕಳ ಕೊಡ್ತ ಮಾಡ
ಅದೆಲ್ಲಿ ಅಪ್ಲಿಕೇಶನ್ ಅದು ಪಂಚಾಯ್ತಿ ಕೊಡ್ಬೇಕೇನ್ರೀ
ಹ ಅಪ್ಲಿಕೇಶನ್ ಆನ್ಲೈನ್ಲ್ಲಿ ಬಿಟ್ಟಿರ್ತಾರಲ್ಲ ಆನ್ ನ್ ಮು ಬಿಟ್ಟಾಗಿ ಹಕ್ಬೇಕ ನೀವು ಅಪ್ಲಿಕೇಶನ್ ಇವಾಗ ಏನ್ ಆನ್ ನ್ ಅಪ್ಲಿಕೇಶನ್ ಪುಟ್ಟಲೇನಾ
ಹಾ
ಇವಾಗ ಬೇಸಿಗೆ ಕಳೆ್ದದು ಮಳೆಗಾಲದಾಗ ಹಿಂಗ ಬಿಡ್ತಿರ್ಬೇಕು ಅಪ್ಪ ಬಿಟ್ಟಾಗ ನಾನು ಇನ್ಫಾರ್ಮ್ ಮಾಡ್ತೀನಿ
ಹಾ ಸರಿ
ಹಾ ಇನ್ಫಾರ್ಮ್ ಮಾಡ್ರೆ ನೀನ್ ಅಪ್ಲೈ ಮಾಡೋವಾಗ
ಹಾ ಸರಿ ಅ ಅದು ಈಗ ಎಷ್ಟು ತಿಂಗಳು ಮರಿ ಆದ್ಮೇಲೆ ಮತ್ತೆ ನೀವು ಒಳ್ಳಿ ಮಾರ್ಕೆಟ್ಗೆ ಹೋಗಿ ಮಾರ್ತರಿ
ಲ್ಲ ಅಂದ್ರೆ ಒಂದ್ ಹದ್ನೈದ ಹದ್ನಾರು ತಿಂಗಗಳನ್ ಆಬೇಕಪ್ಪ ಮರಿ
ಹಾ ರೇ
ಅಂದ್ರ ಕುರಿಗ ಸ್ವಲ್ಪ ಜಾಸ್ತಿ ಬೆಲೆ ಇರತ್ತ ಹದಿನೈದು ಹದ್ನಾರು ತಿಂಗಳ ಅಂತ ಅಂದ್ರ ಏನಿಲ್ಲ ಅಂದ್ರ ಆಹ ಒಂದು ಹದ್ನಾಲ್ಕರಿಂದ ಹದ್ನೆಂಟು ಸಾವಿರ ತನ ಇರುತ್ತೆ ಬೆಲೆ ಅದಕ್ಕೆ
ಹದಿನೆಂದು ಸಾವಿರ
ಹ್ಮ ನೀವ್ ಸ್ಟಾರ್ಟಿಂಗ್ ತರ್ಬೇಕಾದ್ರೆ ಒಂಬತ್ ಸಾವಿರ ಎಂಟ ಸಾವಿರ ಹಂಗ ಮರಿ ಐತಿಯ ಇಲ್ಂದ್ರ ಅದ ಅಷ್ಟೆಲ್ಲಾ ಕೆಲ್ಸ ಮಾಡ್ಬಿಟ್ಟು ಸ್ವಲ್ಪಂಗೆ ಲಾಭ ಆದ್ರೆ ಬೇಕಲ್ಲ
ಹಾ ಅದೇ ರೀ ಲಾಭ ಲಾಭ ಬರ್ತೇತಿೇಏನ್ ಜಾಸ್ತಿ ನಷ್ಟ ಆಗ್ತದ ಅದೇ
ಏ ಗುರು ಸಾಕಾಣಿ ಕಳಗ ನಾ ನಷ್ಟ ಆಗ್ಯದ ಅಂತಂದ್ರೆ ನ ಯಾರತ್ರನ ಕೇಳಲ್ಲಪ್ಪ ಅ ನಾನು ಸ್ವಂತ ಕುರಿ ಸಡ್ಡು ಕುರಿಗಳೆಲ್ಲ ಮಾಡಡ್ಚ್ ಕೊೊಡ್ತನ ಎಲ್ಲರಿಗೆ ಸಬ್ಸಿಡಿ ಮಾಡ ಕೊೊಡ್ನಲ್ಲ ಎಲ್ಲ ಲೋನ್ ತಸಕೊಡ ಎಲ್ಲರಿಗೆ ಯಾರ ಹತ್ರ ಕೇಳಿ ಯಾರತ್ರ ಕೇಳಿದ್ನು ಒಬ್ಬರುನ್ ನನಗ್ ಲಾಸ್ ಆಗದ ಅಂತ ಅಂದಿಲ್ಲ ಎಲ್ಲರೂ ಲಾಭ್ ಆಗಿವವಿ ಲಾಭ್ಗವಿ ಅಂತ ಅಂದ್ರ
ಹಾ
ಹ ಒಂದ್ ಕುರಿ ಒಂದ್ ಕುರಿಯಿಂದ ಏನಿಲ್ಲಾ ಅಂದ್ರ ಹಹ ಅಲ್ಲಿರಡ್ದ ಮೂೂರ್ ಸಾವಿ ರೂಪಾಯಿ ನ ಉಳಿದವ್ರಿಗೆ
ಒಂದು ಕುರಿಂದಿದ್ದಾರೆ
ಹಾ ಒಂದ್ ಕುರಿಯಿಂದ ಹನ್ನೆರದ ಮೂರು ಸಾವಿರ ರೂಪಾಯಿ ಹೊಿತ ಹ್ಮ್ ಓತದ ನೀ ಕುರಿ ಅಂಗ ಮಸ್ ಹೆಂಗ್ ಮೇಂಟೆನೆನ್ಸ್ ಮಾಡ್ತಿದಿ ಅದ್ರ ಮೇಲೆಲ್ಲಾ ಹೋಗುತ್ತೆ ನೋಡೋ
ಹೌದೌದು
ಹ್ಮ
ಅದ ಮೈಂಟೆನೆನ್ಸ್ ಕರೆಕ್ಟ್ ಇರ್ಬೇಕಕ್ ರೀ
ಹ್ಮ್ ನೀವ್ ಮೆಂಟೆನೆನ್ಸ್ ಹೆಂಗ ಕ್ರಟ್ ಮಾಡ ಅದಕ್ ಡಾಕ್ಟರ್ ಚಿಕಿತ್ಸೆ ಮಾಡ್ಸ್ಬೇಕು ಅದಕ್ಕೆನ ಆರಾಮ ಇರ್ಲಿಲ್ಲ ಅಂತಂದ್ರೆ ಮತ್ತ ನೀನು ನಿರ್ಲಕ್ಷ್ಯ ಮಾಡ್ಬಾರ್ದ
ಹಾಂ ರೀ
ಅದ್ರ ಮೇಲೆ ಹೋಗುತ್ತ ನ ಮತ್ತ ಸಕ್ಕ ನೀರು ನೀರು ನಡಕೇಬೇಕು ಉಣ್ಣೆ ಆಗಿರುತ್ತಾವ ಉಣ್ಣಿ ಸ್ಪ್ರೇ ಹಡಿಬೇಕು ಮತ್ತ ಬಾಯಿಗೆಲ್ಲ ಇದು ಮುಳ್ಬೇಕ ಅಥವಾದ ನಡಿಕೆ ಬು
ಹ ಅದ
ತಿನ್ನ ಸಡ್ ಕೂಡ ಯಾಕರ ಕಾ ಇರ್ಕತವ ಸ್ವಲ್ಪ ತಿನ್ನ ತಿರ್ಗಾಡ್ಸಕೊಂಡ್ ಬರ್ಬೇಕ ಒಂದೇ ತ ಒಂದೇ ತರ ತಲ ತಿನ್ ಸ್ಬಾರ್ದುದು ಬೇರೆ ಬೇರೆ ತರ ವೆರಟಿ ವೆರಟಿ ತಪ್ಲ ತ ತಿನ್ ಸ್ವಲ್ಪ ಹಸರ್ ತಪ್ ಮೆಂಟೈನ್ ಮಾಡ್ಬೇಕು
ಹಾಂ ರ
ಆ ಸತೆ ಕಾಳು ಕಡಿ ಹಿಂಡಿ ಹೌ ನೀ ಬೇರೆ ಬೇರೆ ಇನ್ಡಿಯೆಂಟ್ಸ್ ಎಷ್ಟು ತಿನ್ಸ್ತಲ್ಲ ಅಷ್ಟೆಲ್ಲ ದಷ್ಟ ಪುಷ್ಟ ಆಗತ್ತೆ ಮರಿ ಅಂದ್ರ ಮಾರ್ಕೆಟ್ ಅಲ್ಲಿ ತಂದಾಗ ನೀನು ಮರಿ ಸ್ವಲ್ಪ ದಾಡ್ಸಿದಪ್ಪ ಕಾಣತ್ತ ರೇಟನ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಲಾಭನ ಆಗುತ್ತಾ
ಆದ್ರಟ ಚಲೋ ಹೊತ್ತನೇ ಮಾಡ್ಕೊಂಡ್ ಹೋಗದ್ರಿ
ಹ್ಮ್ ಮೆಂಟೆನೆನ್ಸ್ ಹೆಂಗ್ ಮಾಡ್ತವಿ ನೋಡ ಅದ್ರ ಮೇಲೆ ಡಿಪೆಂಡ್ನ್ ಕೈಿ ಮಂ ಮಂನ್ಸ್ ಆಗಕಿಲ್ಲ ಅಂತಂದ್ರೆ ಇನ್ನೊಬ್ರು ಯಾರಿಗ ಅಂದ್ರೆ ಆಳಿಟ್ಟಗ ಅವರ್ ಮೈಂಟೆನೆನ್ಸ್ ಮಾಡ್ತಾರೆ ಒಬ್ಬನ್ ಕೈಲಿ ಅಂದ್ರಂದ್ರೆ ನಲ್ವತ್ ಕುರಿ ಹಂಗೆಲ್ಲ ಮಂಟೆನೆನ್ಸ್ ಮಾಡಕ್ ಅಸಾಧ್ಯವ ಮಾತದೆಲ್ಲ
ಹ ಬಾಳ ಆತ್ವ್ರಿ ಕುರಿ ಭಾಳತ್ತವಲ್ರರಿ
ಹ್ಮ್ ಕುರಿನ್ ಬಾಳತವಾ ಒಬ್ಬನ ಕೈಲಿಂದ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಹ್ಮ ಮತ್ತೆ ದಿನ ಬೆಳಿಗ್ಗೆ ಎದ್ದು ಅದಕ್ಕ ಕಸ ಬೆಳಿಬೇಕು ಆ ಮತ್ತೆ ಎಲ್ಲ ಏನೇನು ಸ್ನಾನ ಮಾಡಿಸ್ಬೇಕು ಮತ್ತ
ಹ
ತಪ್ಪಳ ತರಬೇಕು ಹಸರು ತಪ್ಪಲ ಹಾಕ್ಬೇಕು ಕಾಳಗಡೆ ಹಾಕ್ಬೇಕು ಮತ್ತೆ ಸಾಯಂಕಾಲ ಮತ್ತೆ ಕಸ ಬೆಳಿಬೇಕು ಕ್ಕು ಮತ್ತೆ ಕಾಳ ಕಡಿ ಎಲ್ಲಾ ಹಸಿರ್ತಪ ಎಲ್ಲಾ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಇರ್ತಪ್ಪ ಈ ಕಡೆ ಎಲ್ಲ
ಬಾಳ ಅಂದ್ರ ಕಸ ಬಿಡಿಬೇಕಲ್ ಮುಂಜಲಿ ಜಂಜಲಿ ಮತ್
ಹ್ಮ್ ಮುಂಜಳೆ ಚಂದ್ರ ಒಡೀಬೇಕು ನೋಡ್ ಕಸ
ಹ ಹ ಹಾಡ
ಅಂದ್ರೆ ಅಷ್ಟು ಮತ್ತ ಜಡ್ಡು ಜಾಪತಿ ಎಲ್ಲ ಕಲ್ ತವ ಹೊಡಿಬೇಕಸರ್
ಹೌದೌದು ಇಷ್ಟ
ನೀ ಏನ್ ಮಾಡ್ಕೊಂಡಿದ್ದೀ ನೀ ಏನ್ ಮಾಡ್ಕೊಂಡಿದ್ದೀ ಇವಾಗ ಊರಲ್ಲಿ
ಈಗ ಏನಲ್ರರಿ ಇಲ್ಲಿ ಯಾವನ ಈಗಾಗ ಕೆಲ್ಸ ಬರ್ತವಲ್ರೀ ಏನನ ಗಾರೆ ಕೆಲ್ಸ
ಹಾ ಹಾ
ಹಾ ಇಂಥ ಕೆಲ್ಸ ಕೂತಿವ್ರಿ ಅದಕ ನಮ್ದೇ ಒಂದ್ ಸ್ವಂತಾಗಿ ಏನನ್ನ ಮಾಡ್ಬೇಕಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ದಿದೀರಿ
ಟ್ಟ ಅಂದ್ರ ಇವಾಗ ನೀ ಯಾರ್ ಕ ಕೆಳಗನ ಕೆಲ್ಸ ಮಾಡಂಗಿರಲ್ಲ
ಹಾ
ನೀನೆ ರಾಜಜಾ ನೀನ ಅಡ್ಡಬ್ ದ ಬಾಸ್
ಹೌದ್ ಹೌದು ರೀ
ಹ್ಮ್ ಆರಾಮಾಗಿ ನೀನನ್ ಕೆಲ್ಸ ಮಾಡ್ಕೊಂಡ್ ಹೋಗ್ಬಹದು ನೋ ನೋಡಣ ಇರ ಮುಂದಿನ ತಿಂಗಳಲ್ಲಿ ಕಲ್ಫರ್ ಮಾತ ಅಂತ ಅಪ್ಲಿಕೇಶನ್ ಎಲ್ಲಾ ಅಪ್ ಕೆಸನ್ ಬಂದಾಗ ನಾನು ನನಗು ಒಂದು ನಾಲ್ಕೈ ಜನ ಹೇಳಾವ್ರಿವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಹೇಳ ಅಂತ ಅಂದ್ಬಿಟ್ಟ
ಹಾ ಹೌದುೌದು
ಹ ಅದ ಅಪ್ಲಿಕೇಶಷನ್ ಸ್ಟ್ ಅ್ತದೆಿಡ್ತದೆ ನನಗೆ
ಹಾ ಸರಿ ಸರಿ ನೀವ ಏನ್ ಮಾಡ್ತಾ ಇದ್ದೀರೀ ಈಗ ರೀಸೆಂಟ್ಗ
ಹಾ ನಮ್ದ್ ಹೇಳ್ದನಲ್ಲ ಅದೇಐದ್ ವರ್ಷಿಂದ ಕ ಕುರ್ ಡ್ ಮಾಡ್ತಾ ಇದೀವಿ ಅದ ಅದೇನ ಮೇಂಟೈನ್ ಮಾಡ್ಕೊಂಡ ಅಂತ ಬಯತ ಇದೀವಿ ಹಾ ವರ್ಷ ವರ್ಷ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಲಕ್ಷ ತಗತಿೀವಿ ಇವಾಗ
ಹ್ಮ ಅಷ್ಟು ಲಾಭ ಇದೆ ಅದರಲ್ಲಿ
ಹಾ ನೀನ್ ಕುರಿಗಳ ಹೆಂಗ ಮೇಂಟೈನ್ ಮಾಡ್ತೆ ಹೆಂಗ ಜಾಸ್ತಿ ಮಾಡ್ತೆೇ ನೀನು ಕುರಿಗಳ ನ ಮೆಂ ಮಾಡದ ಅಷ್ಟೆ ಅಲ್ಲ ಇವಾಗ ಒಂದ್ ತಿಂಗಳಲ್ಲಿ ನಿ ಕುರಿ ಎಷ್ಟು ತರ್ತೀಯ ಮತ್ತ ಒಂದ ತಿಂಗಳಲ್ಲಿ ಎಷ್ಟು ಮಾರ್ತ ಮತ್ತೇನೇನು ಯಾರ ಮೇ ಡಿಪೆ್ ಆಗುತ್ತಾ
ಹೌದೌದು
ಹ್ಮ್ ಅದೇ ನಿನ್ಗ ನಾನನ್ ಇನ್ಫಾರ್ಮೇಶನ್ ಹೇಳ್ತನಿ ಸಿಗ್ಗಳಂದ ನನ್ಗ ಅದು
ಹಾ ಸರಿ ಸರಿ ಸ ನಮೊಂದ ಸ್ವಲ್ಪ ಕೆಲ್ಸ ಇದೆ ಹೊಲ ಹೋಬಕ್ ಸರಿ ಇಲ್ಲಿ ಸರ್
ಹಾ ಹೇಳತ್ರಿ